ಅಲೋ ರಘು ಎಲ್ಲಿದ್ದೀವು ರಾಗು
ಅ ದಿನ ಪಸ್ನೆ ದಿನ ಹೇಳಏಳು
ಹೌದ ಆರಾಗುವ ಅದೇ ಏನ್ ಮಾಡ್ ಕೆದಾರಾಗ
ಏನಿಲ್ಲಪ್ಪಾ ಸುಮನೆ ಒಳ್ಳತ್ತತಿ ಸುಮ್ ಕುಂತಿದ್ ನೋಡಡಿ ಇದತ್ತು ಈಗ ಊಟ ಮಾಡಿ ಜಸ್ಟ್ ವಾಕ್ ಮಾಡ್ಲತ್ತಿದಿ ಅದ್ಲ್ಲಿಂದ ಫೋನ್ ಬಂತತ್ ಈಗ
ಹೌದಾ ಅದು ಮತ್ತೆ ಹೇಳಿದಲೋ ನಿನ್ಗ ಇವತ್ ಮಾರ್ನಿಂಗ್ ಹಿಂಗ ಯು ಸಿ ಮಾಸದಲ್ಲಿ ಹಿಂಗ್ ಬರ್ತಿದ್ದೆ ಮತ್ತ ಯೂನಿವರ್ಸಿಟಿ ಹೋಗಮ್ಮ ಹೆಂಗ ಮಾಡಮ್ಮ ಅಂತ್ದು ಅದಕ್ಕೆ ಕಾಲ್ ಮಾಡಿದ್ದೆ ನು
ಹೌದ ಹೌದ್ ಅದು ಯೂನಿವರ್ಸಿಟಿ ಇದ ಲಾಗಿನ್ಲ್ಲಿಯಾ
ಹ್ಮ್ ಲಾಗಿನ್ಲ್ಲಿ ಮತ್ತ್ ನಮ್ದ ಈಗ ಆ ಮುಗಿಯಕ ಬಂತಲ್ಲ ನಮ್ದು ಶಿಕ್ಷಮ ಹಂಗಾಗಿ ಅದ್ರಲ್ಲಿ ಅದು ಲಾಗಿನ್ ಮಾಡ್ಬೇಕಾದ್ರ ಅಪಾರ ಐ ಡಿ ಅಂತ ಕೇಳ್ತಿದ್ದೇ ಅಂತ ಹೇಳಿದನಲ್ಲ ಬ್ಯಾರಿ ನಿನ್ಗೆ ಅದೇ ನೋಡಮ್ಮ ನಾನನ್ ಬಜ ಇದಿದ್ದೀನಿ ಸಾಯಂಕಾಲ ಹಚ್ಚ ಅಂತ ಹೇಳಿದ್ದಲ್ಲ ನೀನು ಹಂಗಾಗಿ ಈ ಕಾಲಿ ಇರ್ತಾನೇನಂತ ಹಚ್ಚಿದೆೆ ನಾನು ಫೋನ್ ಹಲೋ ರಘು ಹಲೋ ರಾಗ ಕೇತ ಆಯ್ತಾ ಹಲೋ ಹಲೋ
ಹಲೋ
ರಾಘು ಯಾಕ ಕೇಳಸಲಿಲ್ಲಲ್ಲ ರಘು
ಇಲ್ಲ ಸ್ವಲ್ಪ ಬೇಯಾರ ಫೋನ್ ಮಾಡೈತಿಲ್ಲ ಅದಕೇ ಸ್ವಲ್ಪ ಅ ಫೋನ್ ತಂತ ನಾನೇ ಎತ್ತಿ ಅಲ್ಲ ಅವ್ ಬೇರೆರ ನೀವು ಮಾತಾತನ ಅಂತ ಬೇಾರ ಫೋನ್ ಹಚ್ಚಿದ್ರೆ ಅದಕೇ ಸ್ವಲ್ಪ ಅ ದುಸ್ಟಬೇಷನ್ತ್ ಚ ಕಂಡಯ್ತದು
ಹೌದಾ ಹೌದು
ಹೌದೌದ ಬ್ಯಾರಿ ಹಗಳ ಯಾವದು ಯಾ ಯಾಕಂದ್ರಬಹದು ಅದು ಆಸಿಪ ಅಂತ ಇದ್ನಲ್ಲ ನಮ್ಮ್ಸ್ಟ್ಲ್ಲಿ ಅವನು ಸ್ಫೋನ್ ಹಸಿನ ಮಾತಾಡತ ಅಂತ ಹೇಳಿದ್ದ ಅದಕಲ್ಲಿ ಅವನು ಹಚ್ಚಿದನಲ್ಲ ಅತ್ತಲ್ಲ ಮತ್ತೆ ನಿ ಫೋನ್ ಕಟ್ಟದ
ಹೌದಾನ ಹ್ಮ್ ಇಲ್ಲಲ್ಲ ಚಲನೆೆ ಮಾಡಿದ್ದ ನಾ ಅದಕ್ಕೆ ಏನಾಯ್ತು ಏನಾಗ ಫೋನ್ ಮಾತಾಡ್ಲ ಇಲ್ಲ ಅಂತ ನಾ ಇದು ಮಾಡಿದೆೆ ಅದು ಹೆಂಗು ಅದನ್ನು ನಾವು ಕಡ್ಯಾಕ್ ಮಾಡ್ಕೊಂಡ್ ಬಿಟ್ ಇ ಅಂದ್ರ ನಮ್ದು ಸಿಕ್ಸಸೆಮ್ ಅದು ಏನ್ ತೊಂದ್ರರೆಗಳು ಆಗಲ್ಲ ಕೆಲವೊಂದು ಮಾಸ್ಕ್ ರಿಸಲ್ಟ್ ಸಂಬಂಧ ಪಟ್ಟ ಆಗಿರ್ಲಿ ಮಾಸ್ಕ್ ಕ ಸಂಬಂಧ ಪಟ್ಟ ಆಗಿರ್ಲಿ ಹಾಗಾಗಿ ಯೂನಿವರ್ಸಿಟಿ ಹೋಗ್ ಬಂದ್ರೆ ಬೆಟರ್ ನಾನನ್ ಕೇಳಿದೆಲ್ಲಿ ಸ್ಟಾಫ್ ನಲ್ಲಿ ಕಾಲೇಜ್ನಲ್ಲಿ ಹೇ ಅವ್ರ ಏನಂದ್ರು ಇದು ಆಫ ಆರ್ ಐ ಡಿ ನಿಮ್ಮಲ್ಲಿ ಇತ್ತು ಸರಿ ಇಲ್ಲಾಂದ್ರ ಯುನಿವರ್ಸಿಟಿ ಹೋಗ್ಬೇಕ ಅಂತಂದ್ರು ಅದ ಕೇಳಿದ್ರ ಅವನಿಗೆ ಡಿಜಿ ಲಾಕರ್ ಆ ಲಾಕರ್ ಈ ಲಾಕರ್ ಅಂತಂದ ಅದು ನನ್ಗೆ ಗೊತ್ತಿಲ್ಲ ಡಿಜಿ ಲಾಕರ್ ಅಂತ ಅದು ಅದೇನ ಆ್ಯಪ್ ಅದಂತಲ್ವ ಡಿಜಿ ಲಾಕರ್ ಅಂತ
ಯಾಪ ಅದು ಇಲ್ಲ ನಾನು ಹಾಕಿನಿ ಡಿಜಿ ಲಾಕರ್ದಾಗ ಅಪಾರ ಹೈಡ್ ತಗದ ಹಾಕಿನಿ ಅಪರೈರ್ಡ್ ಹಾಕಿನಿ ಅದಕ್ಕ ಒಂದು ಟಿ ಪಿ ಕೇಳದ ಟಿ ಪಿ ನ ಹಾಕಿನಿ ಬತ್ತ ಜನರೇಟರ್ ಆಗವಲ್ಲ ಅದನ್ ಯಾಕದ್ರ ಒಳಗೆ
ಹೌದಾ ಏ ನನಗೆ ಹೇಳಿಯಲ್ಲಲ್ಲೋ ಅದು ಡಿಜಿ ಲಾಕರ್ದ ಬಗ್ಗೆ
ಏ ಅದೇ ನನ್ಗುನ ಅದು ಅಲ್ಲ ನನ್ಗುನ ಅದು ಅ ಯಾವ್ದ ಗೂಪಿನ ಹಾಕಿದಲ್ಅ ಆಪ್ ಇ ಫೋಟೋ ನ ಡೌನ್ಲೋಡ್ ಮಾಡೇನೆ ನಿನ್ನ ಡೌನ್ಲೋಡ್ ಮಾಡಿದೆ ಅಂತ ತಿಳ್ಕೊತಿದ್ದೆ ನಾನು
ನೋಡಿಲ್ಲ ನಾನು ವಾಟ್ಸಪ್ ಎಲ್ಲಿ ವಾಟ್ಸಪ್ ಹಾಕಿದ್ರ ಟೆಲಿಗ್ರಾಮ್
ಇಲ್ಲ ಟೆಲಿಗ್ರಾಮಿಗೆ ಬಿಟ್ಟಿದ್ರ ಅದು ವಾಟ್ಸಆಪ್ ಅದು ದು ಫೋಟ್ ಬರಿ ಅಷ್ಟು ಹ್ಯಾಪ್ ಇನ್ನು ಫೋಟೋ ಹೊಡದು ಅಷ್ಟು ಬಿಟ್ಟು ಯವರು
ಹೌದಾ ಇಲ್ಲ ನೋಡಿಲ್ಲ ನಾನು ಅದು ಅಂದ ಇವತ್ತು ಅಂದ ಹೋಗಿದ್ದೆ ಕಾಲೇಜುಗೆ ಕಾಲೇಜ್ ಹೋಗಿದ್ನಲ್ಲಾ ಕಾಲೇಜ್ ಹೋಲ್ಲಿ ಇದು ಡಿಜಿ ಲಾಕರ್ ಆಯ್ತಪ್ಪಾ ಅ ಹೋಗು ಹೋಗು ಸುಮ್ನೆ ನೀನು ಅದು ಅಪಾಯ ಇಲ್ಲ ಅಂತದಲ್ಲ ಅದ್ರಾಗ ಹೋಗಿ ತೆಕ್ಕ್ ನಂಗೆ ಸುಮ್ನೆ ಇದ್ರಂಗೆ ಲಾಲು ಏನು ಮಾಡದೆ ಸುಮ್ನೆಒಂದು ಒಟಿಪಿ ಮತ್ತೆ ನಮ್ಮದು ಅಪ್ಪ ರ ಐಡಿ ಆಗ್ಬೇಕು ಅಂತಂದವ ನಿಮ್ ನೇಮ್ ಏನ ಅದ ಸೇಮ್ ಅಂತಂದ್ರ ನಾನು ಒಟಾಗ ಗೊತ್ತಾಗ್ಲಿಲ್ಲ ನನಗ ಅದು ಏನು ಎಂತ ಅಂತಂದ್ರ ಎಷ್ಟ ಸುಮ್ನೆ ನಾಲ್ ಮಂದಿನ ಏನ ಮಾಡಿಲ್ಲ ನಾಲ್ಕ್ ಮಂದಿನ ಕೇಳ್ಕೊಂಡ ವಿಶ್ ಮಾಡಮೂ ಅಂತ ಅದ್ರಾಗ ನಿನ್ಗ್ ಗೊತ್ತಿರ್ತ್ತತದ ಅಂತ ಅಂದುಸ ನಾನು ಇದು ಮಾಡಿದೆ
ಹೌದೌದೌದೌದು ಇಲ್ಲ ಅದೇ ನಾನು ಇಲ್ಲ ಇಲ್ಲ ನನ್ಗುನು ಸ್ವಲ್ಪ ಬಾಗ ಬಾಳ ಕನ್ಫ್ಯೂಸ್ ಆತ್ತತದ ನಾನು ಬಾಳ ಮಂದಿ ಕೇಳಿನಿಲ್ಲ ಯನಿವರ್ಸಟಿಗೆ ಹೋಗಬೇಕ ಅಂತ ಹೇಳದ ನೋಡ ನಳದಿನ ಇನ್ನೊಂದಸರಿ ಕಾಲೇಜ್ ಗೆ ಬೇೆಟಿಆಗಿ ಪ್ರಿನ್ಸಿಪಲ್ ಕೇಳ್ ಕಿಸಿ ನೋಡ್ನ ಅಲ್ಲಿ ಪ್ರಾಬ್ಲ್ ಸಾಲ್ವ್ ಆದ ಹ್ಮ ಅಲ್ಲೇ ಬಗೆಹರ್ಸಮ್ಮ ಇಲ್ಲಪ್ಪಾ ಇ ಯೂನಿವರ್ಸಿಟಿ ಎಲ್ಲ ಮಂದಿ ಓಲೇಹಾಕದು ಸಿಕ್ಸ್ ಸೆಂ ಓಲೆಗತ ಅಂದ್ರೆ ಹೋಗ್ಬ ಬಿಡೊದು ಯೂನಿವರ್ಸಿಟಿ ಮತ್ತ
ಇಲ್ಲ ಅಷ್ಟೇ ಮಾಡುವ ಅದು ಆದಷ್ಟು ಬೇಗನೆೇನ ಪೆಂಗನ ಮುಗಸೊಂಡ್ ಅಂದ್ರ ಆರಾಮ ಇರ್ತೇವ ಅಂದ ಮತ್ತೆ ನ್ ತೊಂದರೆಯನ್ನು ಸಹಿತ ಬರಲ್ಲ
ಇಲ್ಲ ಇಲ್ಲ ಇಲ್ಲ ನನಗು ನೆನಪದಲ್ಲಿ ನೀನು ಫೋನ್ ಹಚ್ಚಿ ಚಲ ಮಾಡಿದ್ದಿ ನನಗುೂ ಅವರು ನಾವು ಎಲ್ಲ ಫ್ರೆಂಡ್ಸ್ ಗಳಿಗೆ ಹೇಳಿ ತಾನೇ ಇದೆ ಈ ತರ ಬರ್ತಾದೆ ಅಂತ
ಅದೇ ಹೇಳನು ಇವ ಶಂಕರುಗ್ ಹೇಳಿನಿ ಮತ್ತು ಇವ ಭೀಮ ಹೇಳಿನಿ ನಾಲ್ಕ್ ಮಂದಿ ಹೇಳಿನಿ ಅದು ಬಿಟ್ರ ಅವರು ಅವ್ರರು ಹೆಂಗನ್ ಮಾಡ್ಲಿ ನಾಲ್ಕ್ ಮಂದಿ ನಮಲ್ಲಿ ಏನಯತ ನಮ್ ಮೆಂಬರ್ಸ್ ಅವ್ರಗ ಅಷ್ಟೇ ಹೇಳಿದ್ನಲ್ಲ ಹಂಗಾಗಿ ಈ ಲಾಸ್ಟ್ ತಿಂಗಳಿ ಫೋನ್ ನಿನಗೆ ಹೆಚ್ಚಿದ್ದೆ ನಾನು
ಹಾ ಸರಿ ಪ ಎಲ್ಲಿ ಹಚ್ಚಿತೆರಿ ಮಾಡಿವಿ ನೋಡಮ ನಾ ಪ್ರಿನ್ಸಿಪಾಲ್ ಕೇಳಮ್ಮ ಎಲ್ಲಪ್ಪ ಹೆಂಗ ಇಲ್ಲೇ ಸಾಲವ ಆಗ್ತದ ಇಲ್ಲ ಇಲ್ಲೇ ಏನಾದ ಮಾಡ್ಬೇಕ ಅಂತ ಕೇಳ್ತಾರ ಇಲ್ಲ ಅಲ್ಲೇ ಹೋಗ್ಲೇಬೇಕು ಯೂನಿವರ್ಸಿಟಿ ಎಲ್ಲಾದ್ರು ಸ್ಟೂಡೆಂಟ್ ಗಳು ಹೋಗ್ಬೇಕ ಅಂತಾರ ನೋಡ ಅವ್ರ ಅಭಿಪ್ರಾಯ ಏನಾದ ತಿಳ್ಕಮ್ಮ
ಅಲ್ಲೋ ಇದು ಕಾಲೇಜ್ ಸುಮ್ನೆ ಅಡ್ಮಿಶನ್ ಮಾಡಿದಂಗ ಅದ ನಾವು ನಮ್ಗ ಏನ ಸಿಕ್ಸ್ ಸೆಮ್ಡ್ ಇದೀವಿ ಒಂದು ಮರ್ಯಾದೆ ಇಲ್ಲಾ ಒಂದು ಏನ ಇಲ್ಲಾ ಹೆಂಗೋ ಒಂದ್ ಹಿಂಗ್ ಸ್ಟ್ರೈಕ್ ಸಹಿತನ ಮಾಡಮ್ರ ಹೆಂಗ್ ಮಾಡಮ್ರ
ಸ್ಟ್ರೈಕ್ ಏನ್ ಮಾಡ್ತಿಪಾ ಕಾಲೇಜ್ ಮುಗಟ್ಟಿಗೆ ನೋಡಪಾ ಕಾಲೇಜ್ ಹೋಗ್ ಬಿಟ್ಟೋಗಟ ಈ ತರ ಮಾಡ್ತಾರಂತ ಮತ್ತ ಅದೊಂದು ಆಪಾದ ಹಚ್ತರಾಮ್ಯಾಲೆ
ಹೋಗು ಅಂದ
ಹ್ಮ ಮತ್ತ ಈಗ ಬಿಟ್ಟು ಹೊಂಟಿದವಾಗ ನೋಡ್ಕ ಹೋಗ್ಬೇಕು ಶಿಕುಸೆಗುದಿಲ್ಲ ಅದು ನಮ್ಗುನು ಆದ್ ಬಿಡ ನಮ್ ಮನ್ಸಿನಾಗು ಮಾಡ್ಬೇಕು ನಮ್ಗುನು ಸರ್ ರ್ಗಳು ಬರೋಬರಿ ಲಸೆ ಪಾಠ ಹೇಳಿಲ್ಲ ಅ ಚಿಕ್ಕಳ್ಗಳು ಬಾಳ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಆದ ಮತ್ತ ಏನ್ ಮಾಡ್ತಿ ಈಗ ಬಿಟ್ಟು ಹೋಸಿ ಬಿಳಳ್ಕೋಡಿಗೆ ಅಂತ ಎದಕ್ ಮಾಡ್ತಾರಪ್ಪ ಅ ಬಿಟ್ಟೋಗೋ ಟೈಮಿಗೆ ಸ್ವಲ್ಪಖುಷಿ ಖುಷಿುಟ್ಟೋಗಬೇಕಲ್ವ ಅದಕ್ಕೆ ನೋಡ
ಅಲ್ಲೂ ಅದೇ ಹಿಂಗೆ ಇತ್ತಂದ್ರ ಈಗ ಜೂನಿಯರ್ಸ್ ಏನದಾರ ಹಿಂದೆ ಇತಂತ ನಮ್ಮ ಬಿ ಎ ಫಸ್ಟ್ ಸೆಮ್ ಆಗಿರ್ಬೋದು ಸೆಕೆಂಡ್ ಸೆಮ್ ಆಗಿರ್ಬೋದು ಥರ್ಡ್ ಸೆಮ್ ದವ್ರ ಇರ್ಬೋದು ಅವ್ರಿಗನ ಇದೇ ತರಾನೇ ನಾವ್ ಈಗ ನಾವ್ ಹೆಂಗ ಹೊಂತೀವಿ ಕೇಳ ಈಗ ನಾವು ಅವ್ರನ್ನ ಕೇಳಿದ್ ಅಂದ್ರ ಮುಂದ್ ನಿಂತ್ ಮಾತಾಡಿದ್ ಅಂದ್ರೆ ಅವರು ನಾಳೆ ಮುಂದ್ ನಿಂತ್ ಮಾತಾಡ್ತಾರೆ ಈಗ ನಾವು ಸಹಿತ ಗಪ್ಪಿದು ಅಂದ್ರ ಅವ್ರರು ಸಹಿತ ಗಪ್ ಇರ್ತಾರೆ ಈಗ ಅಲ್ಲಿ ಹೆಂಗಿದೆ ಗೊತ್ತದ ಇದು ಈಗ ಒಂದು ಸಲಹೆ ಕೊಡವಲ್ರು ಒಂದು ಸೂಚನೆ ಇಲ್ಲ ಒಂದು ಕೇರ್ಲೆಸ್ ಎಲ್ಲ ಆ ಕಾಲೇಜ್
ಹೌದೌದುಲ್ಲ ಹ ಎಲ್ಲ ಕರೆಕ್ಟ್ ಆದ ಕರೆಕ್ಟ್ ಆದ್ ಬಿಡು ಮತ್ತ ಏನ್ ಮಾಡ್ತಿಪಾ ಈಗ ಹೆಂಗ್ ಉಂಟ ನ ಈಗ ಇಬ್ರೇ ನೋಡ ಸೀನಿಯರ್ಸ್ ಗಳು ಎಲ್ಲ ಮಂದಿ ಎಚ್ಚರಿಕೆ ವಹಿಸ್ಬೇಕ ಇ ಎಲ್ಲ ನಾವ ಇಬ್ರೇ ಏನ ಅಂದ್ರು ಆತದೆ ಎಲ್ಲಬಂದಿ ಕೈ ಜೋಡಿಸರೆ ಕಾಲೇಜ್ ಏನಾದ್ರು ಒಂದು ಕಾಲೇಜ್ ಆತ ಅಡಿ ಬರ್ಬೋದುಪ್ಪ ಅವ ಪಸ್ಸ ಮ ಪಸ್ಸೇಮು ಸೆಕಂಡ್ ಅಸೆಂಬ್ಲಿಂದ ಅಂದಿದಿಪ್ಪಾ ಅದು ಸ್ಟ್ರೈಕ್ ಮಾಡಮ್ರಿ ಇದು ಸ್ಟ್ರೈಕ್ ಮಾಡಮ್ರಿ ಯಾರಪ್ಪಾ ಯಾರ ಬೇಕ ಅಕಡೆ ಹದ್ತಾರ ಏ ಇವತ್ ಮಾಡ್ಂತಾರ ನಾಳಿಗ್ ಕೇಳಿದ್ರೆ ಎಲ್ಲ ನಾ ಕಾಲೇಜಗೆ ಬರ್ಲ ಆತರ ಅಂತ ಅಂತಾರೆ ನಮ್ಮೊಂದ ಒಗಟ್ಟಲ್ ಏನ್ ಮಾಡ್ತದ
ಹೌದೌದು ಎಲ್ಲ ಬರಾಬರಿ ಆದಾನ ಹ್ಮ್ ಹ್ಮ
ಇನ್ನೋಡ ಕಾಲೇಜಾ ಕಾಲೇಜ್ಂದ್ ಮಾಗ ನೋಡಪಾವಂತ ಕುಟುಂಬ ತ ಇರಬೇಕು ಯಾರಿಗೆ ಆದ್ರೂ ಕುಟುಂಬ ಸದಸ್ಯರೆಲ್ಲ ಅದಕ್ ಜವಾಬ್ದಾರಿ ಹೊಣೆಗಾರಿಕೆ ವಹಿಸ್ಕೋಬೇಕು ನಾ ಅದು ನಾವದಿಲ್ಲ ನಾ ಅದಕ್ಕ ಇಲ್ಲ ಅಂದ್ರೆ ಎದಕ್ ಬರ್ತದೆ ಹೇಳದು ಕುಟುಂಬ ಕಾಲೇಜ್ ಅಂದ್ರೆ ಏನೇ ಸಮಸ್ಯೆ ಒಂದು ಸ್ಟೂಡೆಂಟ್ ಸಮಸ್ಯೆ ೆ ಇರಲಿ ಸೋರ್ಗಳ ಸಮಸ್ಯೆ ಇರ್ಲಿ ಕಾಲೇಜ್ ಯಾವವುದೇ ಒಂದು್ ವ್ಯವಸ್ಥೆ ವ್ಯವಥಪಕರ ಸಮಸ್ಯೆ ಇರಲಿ ಎಲ್ಲ ನಾವೇ ನೋಡ್ಕೇಬೇಕು ಕಾಲೇಜ ನ ಮನೆ ರೀತಿ ನೋಡ್ಕೇಬೇಕು ನಾವ ಜ್ಞಾನ ದೇದಕ್ ಆಕ್ತರ ಅದೊಂಂತರ ರೆಸ್ಪೆಟ್ ಕೊಟ್ಟು ಕಾಲೇಜ್ಗೆ ಒರ ಒಳ್ಳೆ ಮರ್ಯಾದೆ ಕೊಡೋದು ಒಳ್ಳೆ ರೀತಿ ಸಿ ಶಿಕ್ಷಣ ನಾವವು ಅದ್ರ ನಿಭಾಯಿಸುದು ಮತ್ತೆ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡೋುದು ಅಲ್ಲಿ ಕಾಲೇಜ್ ಒಟ್ಟು ಮುನ್ನಡ್ಸ್ ಹೋಗದ ನೋಡಪ್ಪ ಸ್ಟೂಡೆಂಟ್ ಲಕ್ಷಣ ಅಂದ್ರ
ಇಲ್ಲ ಅದೇ ಅದು ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳಿಗ ಇಲ್ಲ ಸರ್ ಗಳಿಿಗೆ ಇಲ್ಲ ಮತ್ತು ಸ್ಟಾಫ್ ಗಳ ಸಹಿತ ಅಂದಂಗ ಆಗ್ಯದವು ನಾವು ಆ ಸೋರ್ಗಳ ತಟ್ಟಿರ್ಲಿ
ಹೌದು ಎಲ್ಲ ಅಷ್ಟ ಅಷ್ಟ ಅದ ಮತ್ತತ್ ಏನ್ ಮಾಡ್ತ ಇಪ್ಪ ಈಗ ನದಿದ್ದ ಜನರೇಶನ್ ನ್ಯ್ ನಡ್ದದಲ್ಪಾ ನಮ್ ಈ ಜಂಜಿ ಯುವಕರನು ಅಷ್ಟೇನ್ ತಲೆ ಕಡಸಲ್ಲ ಇದ ಇದ್ರ ಬಗ್ಗೆ ಏನ್ ಮಾಡ್ತಿಯಾ
ಇರ್ಲಿ ಇರ್ಲಿ ಆಯ್ತು ನಮ್ದಂತ್ರ ಹೊಸ ಸುಮ್ನೆ ಇವೆಲ್ಲಾ ಮೈ ಮೇಲೆ ಯಾಕ ಕರ್ಕೊಂಡ್ಮ್ಮ ಈಗ ಹೆಂಗಿದ್ರು ಡಿಗ್ರಿ ಮುಂಗ್ಲಾಕ್ ಬಂತು ಆರ ಮುಗಸಮ್ಮ ಆಯ್ತು ಹೋಗಮ್ಮ ಅಲ್ಲೇನ್ ಸುಮ್ನೆ ಅದ ಸ್ಟ್ರೈಕ್ ಮಾಡದ ಯಕ ಇ ಸ್ಟ್ರೈಕ್ ಮಾಡೋದ ಅಕ ಸುಮ್ನೆ
ಅಷ್ಟ ಆದದಪ್ಪ ಅಷ್ಟ ಆದ ಪರ್ಸ ಮತಿ ಏನ್ ಮಾಡ್ತಿ
ಹಾ ಮತ್ತೆ ಹೌದು ಹೌದು ಇನ್ನು ಮತ್ತೆ ಇದು ಯನಿವರ್ಸಿಟ ಅದು ಹೆಂಗ್ ಮಾಡಮ್ಮ ಅದು ನಾನ್ ನೋಡು ಅದ ಇದ್ರ ಬಗ್ಗೆ ಯೂನಿವರ್ಸಿಟಿ ಬಗ್ಗೆ ಇದು ಮಾಡ್ಲಿಲ್ಲ ಅದು ಈ ಎನಿ ಕಂಡೀಷನ್ ನಾಳೆ ಹಓದು ನಾಳೆ ಸಂಡೇ ನಾಡಿದ್ದು ಅಂದ್ರೆ ನಾಳೆೇ ಅಂತ ನಾಡಿದ್ದು ಹೋಗಿದ್ರ ನಾವು ಅಲ್ಲಿ ಹೋದ್ರನು ಯೂನಿವರ್ಸಿಟಿದಾಗ ಕೇರ್ ಮಾಡಲ್ಲ ಅಂತ ಹೇಳಿದಾವ ಆ ಮಲ್ಲವಣ್ಣ ಹೇಳೇನ ಆ ಮಲ್ವಣ್ಣ ಏನ್ ಮಾಡಡಮ್ ಅಲ್ಲಿ ಒಂದ್ ನಂಬರ್ ಕೊಡ್ತಾನಂತವು ಅದು ಸಂಜೆ ಸೋರ್ಂತರ್ ಅಂತ ಅಲ್ಲಿ ಯೂನಿವರ್ಸಿಟಿ ಅವರು ನಂಬರ್ ಕೊಡ್ತಾರ ಒಂದ್ಸಲ ಇಲ್ಲೇ ಕಾಲೇಜ್ ವಿಸಿಟ್ ಮಾಡಲ್ ಯಾವ್ದಂದ್ರ ನಾವು ಈಗ ನಮ್ಮ್ ಕಾಲದ ಹೋಗಮ್ಮ ನಾಡಿದ್ದು ಸೋಮವಾರ ದಿನ ಹಓದ ತಕ್ಷಣ ಏನ್ ಮಾಡಡಮ್ಮ ಅವ್ನಿಗೆ ಅದು ಸ್ಟಾಪ್ಲ್ಲಿ ಇರತಕ್ಕಂತ ಮಲ್ಲ ಒಣ ಬೆಟ್ಟಿ ಹಾಕಮ್ಮ ಬೆಟ್ಟಿ ಆದ ಆದ ತಕ್ಷಣ ಅವೇನು ಆಾಮ ಮತ್ತ ನೀನ್ ಹಿಂಗ ನಂಬರ್ ಕೊಡ್ತಾನ ಅಂತ ಹೇಳಿದಿ ನಮ್ದ ಅದು ಯು ಸಿ ಎಂಸದಾಗ ಆಗನದ್ರ ಹಿಂಗ ಅಪಾರ ಐಡಿ ಅಂತ ಕೇಳ್ತಿದೆ ಅಂತಂದ ಮಾತಾಡಮ್ಮ ಅವ ನಂಬರ್ ಕೊಡ್ತಾನ ನಂಬರ್ ಕೊಟ್ಟು ಅವ್ನಲ್ಲಿ ನಾನ ಮತ್ತಿದ ಹೆಂಗ್ ಮಾಡಮ್ಮ ಏನಂತ ಮಾತಾಡ ಅಂತ ಕೇಳ ನೋಡು ಹಂಗ ನಮ್ದು ಇದು ಿವಾಸದಲ್ಲಿ ಅದು ನಮ್ದ ಅಪಾರ ಐಡಿ ಬರ್ತಾ ಇಲ್ರರಿ ಹೆಂಗ್ ಮಾಡ್ಬೇಕ್ರಿ ಅದು ಮೆಸೇಜ್ ನಿಮ ಐತ ಬಂದದ ಅಂತ ಹೇಳಮ್ಮ ಕೆಲ್ಸ ಆಯ್ತು ಸರಿ ಇಲ್ಲಾಂದ್ರ ನಾವೇ ಹೋಗಸಂದ ನಮ್ದು ಜಿವ ಸಿಂಹಸದು ಮತ್ತ ಆ ನಮ್ದ ಅದು ಯಸರ್ ನೇಮ್ ಅಂತ ಇತಲ್ಲ ಲಾಗಿನ್ ಮಾಡ್ತವಲ್ಲ ಆದ್ರೂ ಸಹಿತ ಅಲ್ಲಿ ಕಾಲೇಜ್ ಹೋಗಿ ಎಸನ್ ಒಂದು ಕಾಲೇಜ್ ಲೆಟರ್ ಬರ್ದ ಎಸ ಶಿಲ್ಲು ಸೈನ್ ಅಂತ ಅದೇನ್ ಅಂದ ಮಲಡ ಅಂದ ಕಾಲೇಜ್ ಶಿಲ್ಲು ಸೈನ್ ಒಂದ್ ಲೆಟರ್ ಬರ್ಕೊಂಡ್ ಮ ಯ ಸಿಮ ನಂಬರ್ ಮತ್ತ ಪಾಸ್ವರ್ಡ್ ಅದು ಬರದ ಗೈಸ ಒಂದ ಅವ ಸರದ ಸೈನ್ ಎಲ್ಲ ಹಸಂದ ಗಸ ಯೂನಿವರ್ಸಿಟಿ ವಿಶ್ವವಿದ್ಯಾಲಯಕ್ಕೆ ಹೋಗಸ ಅಲ್ಲಿ ಹೋಗಿ ಭಟ್ಟಿ ಆಗ್ಬೇಕಂತ ಅಂತ ಅಂದವ ಅದಕ್ಕೆ ನೋಡ ಾದ್ರ ಹಂಗ ಸರಿ ಇಲ್ಲಾಂದ್ರೆ ಸೀದಾ ಯೂನಿವರ್ಸಿಟಿಿಗೆ ಹೋಗ್ತೇವಿ ಆ ಯನಿವರ್ಸಿಟಿ ಹೋಗಕ್ಕಿಂತ ಮೊದ್ರೆ ಒಂದ್ಸಲ ಫೋನ್ ಹಚ್ಚಿಿಗೆಸ ಕ್ಲಾರಿಟಿ ತಿಳ್ಕೊಂಬ ಸುಮ್ನೆ ಯನಿವರ್ಸಿಟಿ ಅಂದ್ರೆ ಇಲ್ಲಿ ಇಲ್ಲ ಸುಮಾರು ಹೋಗ್ ಬರ್ಬೇಕಂದ್ರ ಒಂದಂದು ಎಪ್ಪತ್ತಲ್ಲ ಎಂಬತ್ ಕಿಲೋಮೀಟರ್ ಐತೆ
ಹೌದೌದೌದು ಇಲ್ಲ ಇಲ್ಲ ಅಷ್ಟ ಮಾಡಂತ ನೀನ್ ಪ್ಲಾನ್ ನಿನ್ನ ಾಲಿ ಪ್ರಕಾರ ಮಾಡತ್ತವ ನಾಳೆೆಗೆ ಆಯ್ತಾ
ಹ ಮತ್ತ ಹಂಗದ್ರ ಇದು ನಾಳೆ ಒಂದ್ಸಲ ಕೇಳ್ಕೊಂತೀನಿ ನಾನು ಒ್ ಮಲ್ವಾಡ ನಾಳೆ ಸಂಡೆ ಎಲ್ಲಿದ್ರೆ ಕಾಲೇಜ್ ಇರಲ್ಲ ಏಿರಲ್ಲ ಮಾರ್ನಿಂಗ್ ಬೆಳಿಗ್ಗೆ ಆಗದ್ರ ಸಾಯಂಕಾಲ ಆದದ್ರೂ ಒಂದ್ಸಲ ಕೇಳ್ಕೊಂತೀನಿ ಇಲ್ಲಾಂದ್ರೆ ನಂಬರ್ ಹಂಗೆ ನಂಬರ್ ಎಸ್ಕೊಂತಿನಿ ನಂಬರ್ ಎಸ್ಕೊ್ಸ ಸೋಮವಾರ ದಿನ ಚ್ಚಿಪಡಾಮ ಮಾಡ
ಹಾ ಸರಿತೋ ಅಷ್ಟೇ ಮೇಡಮ್ ತೋಪ ಅಷ್ಟೇ ಮೇಡಮ್ ಈಗಏನಾದ್ರ ನಾವೇ ಮಾಡ್ಬೇಕಕ್ ತೋಪಾ ಮತ್ತ ಏ ಮಾಡ್ತೀವಿ ನಾವೇ ಅದ್ರ ಕಾಲೇಜ್ನ ಬಿಟ್ಟು ಹೊಂಟ ಹೋಗೋ ಟೈಮಗೆಲ್ಲಾ ಜೂನಿಯರ್ಸ್ ಗಳಿಗೆ ಎಲ್ಲಾ ಒಳ್ಳೆ ರೀತಿಯಲ್ಲಿ ಮುಂದ ಒಂದು ದಾರಿ ಕೊಟ್ಟಂಗ ಆತತ್ ಈ ತರ ಸೀನಿಯರ್ಸ್ ಮಾಡ್ಯಾರಪ ನಾವನು ಮಾಡ್ಬೇಕಂತ ಅವ್ರ ತಲೆಗನ ಬಂದಂತ ಆ ರೀತಿ ಎಲ್ಲ ಏನಾದ್ರು ಮಾಡು ಆಯ್ತಾ
ಹ್ಮ್ ಎಲ್ಲಾ ಅಷ್ಟೇ ಮಾಡೇಡಮ್ ಮತ್ತೆ ಜೂನಿಯರ್ಸ್ ಅವ್ರರು ಹೆಂಗಿದ್ರ ಸೀನಿಯರ್ಸ್ ಅವ್ರರು ಚಲೋ ಇದ್ರ ಅಂತ ಅದೊಂದ ಇರ್ತದಲ್ಲಾ ಅದೊಂದ ಭಾವನೆನೇನ್ ಮೇನ್ ಬೈ ಬೇಕಾರದು
ಹೌದೌದು ಇರಲ್ಲ ಕಷ್ಟ್ ಇದ್ದಿ ಮಾಡ ಕ್ ಅದೇ ತತ್ತು ನಾನು ನೀನ್ ನಾಿಗ ಒಂದ್ ಸರಿ ಕೇಳಿಕಕ್ಕೆ ಫೋನ್ ಹಚ್ಚಿ ಅವ್ನ್ ಮಲ್ಣಂಗ ಅಂತ ನಾ್ದ ನಾೆ ಸಂಡೆದಲ್ಲ ನಡ್ದ ಮಂಡೆ ದಿನ ಹೋಗ್ಬ ಬಿಡಮ್ಮ ಯೂನಿವರ್ಸಿಟಿ ಆಯತಾ
ಹ್ಮ್ ಹ್ಮ್ ಸರಿ ತೊಗ ಅಷ್ಟೇ ಮಾಡಗೆ
ಹಾ ಸರಿತ ಸರಿ ನನಗು ನನಗು ಯಾಕ ನ ನಿಧಿ ಬತ್ತೆ ಸ್ವಲ್ ತಯರ್ಡ್ ಆಗಿದೆ ನಮ್ಮಕ್ಕ ಹತ್ತಿನ ಆಯ್ತಾತ್ ನಾಳೆಗಸ್ತೆ ನನ್ಗೆ
ಹಾ ಓಕೆ ಓಕೆ ಆಯ್ತ
ಹಾ ಹಾ ಸರಿ ಸರಿ